ಹಾ, ಏನ್ ಮಾಡ್ತಿದ್ರಿ ಹಾ, ಹಾ ಆಯ್ತು ನಿಮ್ದು.
ಹ, ನಮ್ದು ಆಗಿದೆ. - ನೀವೆಲ್ಲಿದ್ದೀರಾ,, ನನ್ ರೂಮಿಂದ ಆಚೆ ಹೋಗಿ ಹೌದಾ, ನಾನು ಆಚೆನೆೇ ಹೋಗಿಲ್ಲ ರೂಮ್ನಲ್ಲೇ ಇದ ದಿನಿ ಅವಾಗಿಂದ ಲಾಕ್ ಮಾಡ್ಕೊಂಡು.
ಯಾಕ್ಕೆೆ?
ಸುಮ್ಮ್ನೆ, ಹೊರಗಡೆ ಏನಿಲ್ಲ ಏನು ಎಲ್ಲಿ ಹೋಗ್ಬೇಕು.
ಹಾ,,
ರೂಮಲ್ಲೇ ಯಾರು ಇಲ್ಲ ಅಲ್ವಾ ರೂಮ್ನಲ್ಲೇ ಇದ್ದೀನಿ ಸುಮ್ನೆ.
ಹಾ, ಹಾ, - ಹೇಗಿದೆ ವಾತಾವರಣ ಆ ಕಡೆ. ಕ್ಲಸ್ ಕ್ಲಾಸ್ ಇತ್ತು ಅದಕ್ಕೆ ಇದ್ದೆ. -
ಹೌದಾ ಇವಾಗ ಇನ್ನು ಹೋಗಿಲ್ವಾ ಹಾಸ್ಟೆಲ್ ಹತ್ರೋಗಿಲ್ವಾ ಇನ್ನೂ ಅಲ್ಲೇ ಹೋಗ್ತಿದ್ದೀರಾ,
ಹೋಗ್ತಾ ಇದ್ದೀನಿ ಹಾಸ್ಟೆಲ್ಕೆ ಇವಾಗ. -
ಹಾ ಹ್ಮ ಹ್ಮ್ ಒಬ್ಬ್ರ ಹೋಗ್ತಿದ್ದೀರಾ
ಇಲ್ಲ ಫ್ರೆಂಡ್ಸ್ ಇದ್ದಾರೆ
ಹ್ಮ್ ಸೌಂಡು ಗಾಳ ಸೊಂಡ್ ಬರ್ತಿದೆ ಬ್ರೋ
ಭಾಳ ಬರುತ್ತಿದೆ
ಅವತ್ತು ಇದೇ ತರ ಆಗಯ್ತಲ್ಲ
ಇಲ್ಲ ಅವತ್ತೇನು ಆಗಿಲ್ವ ಅಲ್ಲ ರಿಸೆಕ್ಟ
ಹಾಗಿದ್ದ
ಹಾಗಿದ್ದ
ಹಾ
ಹ್ಮ್ ಇವಾಗೇನ್ ಬರ್ತಾ ಇಲ್ಲಲ್ಲ
ಸ್ವಲ್ಪ ಬರುತ್ತೆ ಮಿಡರಲ್ಲಿಬ್ರು ಮತ್ತೆ ನೀವು ತಿಂದ್ರ ಊಟ
ಹಾ ನಾ ತಿಂದೆ ಊಟ
ನೀವೇನ್ ತಿಂದ್ರಿ
ನಾನು ಚಪಾತಿ ಪಲ್ಯ ಮತ್ತೆ ಅನ್ನ ಸಾಂಬಾರ
ಹಾ ನೆನ್ ನೆನ್ನ ಯಾವಾಗ ಬಂದ್ರಿ ಊರಿಂದ
ಬೆಳಗ್ಗನೆೇ ಬಂದೆ ಕ್ಲಾಸ್ ಇತ್ತಲ್ಲ ಅದಕ್ಕೆ ಬೆಳಗ್ಗೆನೆ ಬಂದೆ ಇಲ್ಲಿ ಏಳುವರೆಗೆ ಎಷ್ಟೊತ್ತಿಗೆ ಇದೆ
ಹೌದಾ ಮತ್ತ್ ನೆನ್ನೆ ಏನು ಒಂದ ಮೆಸೇಜು ಮೆಸೇಜ್ ಹಾಕಿಲ್ಲಲ್ಲ ಒಬ್ಬರು ಮೆಸೇಜು ಹಾಕಿಲ್ಲ ಫೋನು ಮಾಡಿಲ್ಲ
ಮೆಸೇಜ ಆಗ್ಬೇಕಂತ ಮಾಡಿದ್ದೆ ನನ್ಗ ಸ್ವಲ್ಪ ಎಲ್ಲಾ ನಿನ್ನೆ ಸ್ವಲ್ಪ ಯಾಕೋ ಮೈಂಡ್ ಆಫ್ ಯಾಕೊ ಒ ತರ ಸರಿ ಇರ್ಲಿಲ್ಲ ಅದಕ್ಕೆ ಹಾಕಿಲ್ಲ
ಬ್ರೋ
ಆಕ ಸ್ವಲ್ಪ ಯಾರು ಏನು ಒಂದಿಲ್ಲ ಯಾಕೋ ಒಂತರ ಊರಿಂದ ಬಂದು ಒಂದ್ ಸ್ವಲ್ಪ ಯಾಕೋ ಮೈಂಡ್ ಒಂದ ತರ ಆಗಿತ್ತು
ಹಾ
ಚ
ಅದು ಹಂಗೆ ಬಿಡಿ ಊರಿಂದ ಬಂದರೆ ಬೇಜಾರಾಗುತ್ತೆ
ಹ್ಮ್ ಹಾಗ
ನಂದು ಆಯ್ತು ಇದೊಂದು ಮಂತ್ ಅಷ್ಟೆ ಮತ್ತು ನೆಕ್ಸ್ಟ್ ಮಂತ್ ಊರಿಗೆ
ಹೌದು ಹೋಗ್ರಿ ಹೋಗ್ರಿ ಊರ್ಗಿ ನೀಮ್ ಅಣ್ಣೆ ಹಂದರು
ಹ ಎಂದರು
ಅಣ್ಣ ಯಾವಂದ್ರು
ನಮ್ಮಣ್ಣ ಮೊನ್ನೆ ಮಂಡನೆೇ ಬಂದಿದ್ದಾರೆ
ಹೌದು
ಹಾಂ
ಏನ್ಂತಂದ್ರು ತಿನಾಕ್ ಏನಾದ್ರು ತಂದ್ಕ ಕೊಟ್ಟಿದ್ರ ನಿಮ್ಗೆ
ನಾ ಏನು ಬೇಡ ಅಂದಿದ್ದೆ ಅವಾಗಾದ್ರೆ ಇಲ್ಲಿ ಮನೇನೇ ಇೆಯ ಅಲ್ವಾ ಅವ ಏನಾದ್ರು ಬೇಕಿದ್ರೆ ಮಾಡ್ಕೊಂಡ್ ಬರ್ಬೋದು
ಹ್ಮ್ ಹೌದು
ಹ ಮತ್ತೆ ಯಾಕೆ ಸುಮ್ನೆ ಹತ್ಗೋ ಎಲ್ಲಾ ಬಾಜ್ಜ ಏನಾದ್ರು ಒತ್ಕೊ್ ಬರದ ಏಕ್ಕೆ ಅಂತ ಪ್ರತಿ ಸಲ ಹೋಗಿ ಹಾ
ಇಲ್ಲ ಇಲ್ಲ ಈ ಕಡೆ ಹ್ಮ
ಪ್ರತಿ ಸಲ ಅಂತಿದ್ದೆ ಬಿಡಿ ಅತ್ತಗಮ್ಮ ಅದು ಕಳಸ್ರಿ ಇದ ಕಳಸ್ರಿ ಅಂತ ಇವಾಗ ಇನ್ನೊಂದ್ ಮಂತ್ ಅಲ್ಲಿ ನ
ದೊಡ್ಡವರು ಆಗಿದ್ವಲ್ಲಾ ಇಲ್ಲ ಇಲ್ಲ ದೊಡ್ಡವರು ಆಾಗಿದ್ವಲ್ಲ ಮನೆಯಿಂದ ತರಂಗಗೆ ಅನ್ಸೋದಿಲ್ಲ
ಇಲ್ಲ ಬ್ರೋ ಅಂದ್ರು ನಂದ
ನಮ್ಗಂದ್ರ ಏನು ತರಂಗಿ ಅನ್ಸೋದಿಲ್ಲ ಅವೆಲ್ಲ ಇಡ್ಕೊ ಬರ್ಬೇಕು ಅಲ್ಲಾ ಮಾಡ್ಬೇಕಂದ್ರೆ ಇದಾಗುತ್ತೆ
ಹೌದು ನಾವು ಅವಾಗ ಇವಾಗೇನು ಎಲ್ಲಾ ಇಲ್ಲೇ ಸಿಗುತ್ತಲ್ವಾ
ಹ್ಮ್ ಅಮ್ಮ ಫೋನ್ ಇದೆ ಫೋನ್ ಇದ್ರೆ ಅದು ತಿನ್ನಾನ ಬೇಕಾಗಲ್ಲ ಅನ್ಸುತ್ತಾ ಹೌ
ಹೌದಾ ನಮಗ ಏನಿಲ್ಲ ತಿನ್ನೋದು ಬೇಕು
ಇಲ್ಲ ನಮ್ಗೆ ನಾವೇನ್ ಜಾಸ್ತಿ ಎ ತಿನ್ನ ಲ್ಲಾ ಇದೆ ಅವ್ರಗಿ ಅ ಇದು ತಿಂತೀವಲ್ಲಾ ಚಂತನ ಬಾಯಕ ಬಾಯ ಆಡಸ್ತೀವ್ ನಾವೆಲ್ಲ ಹ
ಅದೇ ನಾವು ಅವಾಗ ಅಷ್ಟ ನಿದ್ದಾಗ ಈ ತರ ಹಲೋ ಇರಲ್ಲ ಎಲ್ಲ ಸುತ್ತಾಡಕ್ಕೆ ಇವಾಗ ಇಲ್ಲಿ ಯಾರು ಕೇಳಲ್ಲ ನೈಟ್ಲ್ಲಿ ಸೆವೆನ್ ಆದ್ರೇನು ಎಷ್ಟ ಆದ್ರೇನು ಒಂದ್ ಮಂತ್ ಅಣ್ಣಾಗ ಇನ್ಫಾರ್ಮ್ ಮಾಡ ಮಾಡ್ಬೇಕು ಲ್ಲಿ ಇಟ್ಟ ಇರ್ತೀನಿ ಅಂತ ಹೇಳಿರ್ತಾರೆ ನಾವ್ ಅದ ಕೀ ಓಪನ್ ಮಾಡ್ಕೊಂಡ್ ನಾವು ಬಂದ್ಬಟ್ಟ ಆದರೆ ಒಳಗಡೆ ನಾವೇ ಕೀ ಲಾಕ್ ಹಾಕ್ಕೋಬೇಕು
ಹ್ರೆ ವ ಇಲ್ವಾ ರಾತ್ರಿ ಯಾರಾದ್ರರು ಹ್ಮ ಸಡನ್ ಆಗಿ ಬಂದ್ರೆ ಮಾಡಿದ್ರೆ
ಅ್ಣ ಇರ್ತಾರೆ ಇಲ್ಲೇ ಇರ್ತಾರೆ ಮೇಲೆ
ಹ್ಮ್
ಅವರು ಮೇನ್ ಫ್ಲೋರ್ ಅಲ್ಲಿ ಇದ ಇದಾರೆ ಅನ್ಸುತ್ತೆ ಅವ್ರು ಅವ್ರ ವೈಫ್ ಅವಾಗ ಇರ್ತಾ ಇದ್ರು ಇವಾಗ ಅಷ್ಟು ಗೊತ್ತಿಲ್ಲ ಬಟ್ ಇರ್ತಾರೆ ಅನ್ಕೊಂಡಿದೀನಿ ಬಟ್ ಅಣ್ಣ ಏನ್
ಹಾ
ಹ ಬ್ರೋ
ಹೌದು ಮತ್ತೆ ಏನಿಲ್ಲ ಸುಮ್ಮ್ನೆ ಇಡೆ ಬಂದ್ವಿ ಚಾ ಕುಡಿಯುವ ಸ್ಪ ಕಡೆ ಯಾಕೋ ಜಾಸ್ತಿ ಗಾಳಿ ಹಿದೆ ಇವ
ಹಾ ಈ ಕಡೆ ಬಿಸಿಲಿಲ್ಲ ಆಕ್ಚುಲಿ ಇವ ಸ್ವಲ್ಪ ಪಪ್ಪ ಮಧ್ಯಾಹ್ನ ಬಿಸಿಲು ಬಿದ್ದಿತ್ತು ಇವಾಗ ಮತ್ತೆ ಮೋಡ
ಮೋಡ ಕವಿದ ವಾತಾವರಣ ಆಗಿದೆ ನಮ್ ಕಡೆ
ಈ ಕಡೆನು ಸ್ವಲ್ಪ ಹಂಗೆ ಇದೆ ನಾನನ್ ಅವಾಗೆ ವಾಷಿಂಗ್ ಮಿಷಿನ್ ಚೆನ್ಗಾಕಣ ಅಂದ್ರೆ ಮತ್ತೆ ಮಳೆ ಬೀಳುತ್ತೆ ಅಂತ ನನ್ ಆಕೆ ಇಲ್ಲ ಇವಾಗ ನೋಡಿದ್ರೆ ಸ್ವಲ್ಪ ಬಿಸಿಲ್ ಇದೆ ಸ್ವಲ್ಪ ನೈಟ್ ಆಗ್ತೀನಿ
ಹೌದಾ ನೈಟ್ ಹಾಕಿದ್ರೆ ಒಣೋಗುತ್ತಾ ಬೆಳಗ್ಗೆ ಹೊಟ್ಗೆ
ಹ ಮಧ್ಯಾಹ್ನ ಬೆಳಿಗ್ಗೆ ಟೆನ್ ಲೆವೆಲ್ ಅಲ್ಲ ಅಷ್ಟ ನಳಗುತ್ತ
ಹ್ಮ್
ಹ್ಮ್ ಬಿಸಿಲ ಇದ್ರೆ ಬೇಗ ಬೆಳಗ್ಗೆ ಆಕ್ಚುಲಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಇಷ್ಟು ಬಿಸಿಲು ಬಿದ್ದಿರುತ್ತೆ ಫುಲ್ ಬೆಳಕೆಲ್ಲ ಆಗ್ಬಿಟ್ಟಿ ಇರುತ್ತೆ ರೂಮ್ಲ್ಲ ಬಿಸಿಲಿಂದ ಬಟ್ ಬರ್ತಾ ಬರ್ತಾ ಟೈಮ್ ಆದಂಗೆ ಎಲ್ಲ ಬಿಸಿಲ್ ಹೋಗ್ಬಿಡುತ್ತ ಮತ್ತ ಬೆಳಗ್ಗೆ ಚೆನ್ನಾಗಿ್ ಬರುತ್ತೆ ಬಿಸಿಲು ಇವಾಗೇನೋ ಗೊತ್ತಿಲ್ಲ
ಇವಾಗ ರೂಮ್ಲ್ಲಿ ಒಬರೇ ಇದ್ದೀರಂಗಯ್ತು
ಅಕ್ಕ ಫೋನ್ ಮಾಡಿದ್ರು ಬರ್ತಾ್ದೀರಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು.
ಹೌದ
ಅವರುೂ ಕಬಾಬ್ ತಗೊಂಡ ಬರ್ತೀನಿ ಬೇಕಾ ಅಂತ ಕಾಲ್ ಮಾಡಿದ್ರು. ನನ್ಗೆ ಇವತ್ತು ಗುರುವಾರಲ್ಲ. ಬೇಡ ಅಂತ ಅಂದಕೊಂಡು ಸುಮ್ಮ್ನೆದೆ. ಹಾ
ಗುರುವಾರ ತಿನಲ್ವಾ ನೀವು.
ಅಂದರೆ ಇಂಟ್ರೆಸ್ಟ್ ಇಲ್ಲ ಇವತ್ತ ಯಾಕೋ.
ಹ್ಮ್
ಹಾಂ
ಅಂದ್ರೆ ತಿಂತೀರಿ ಗುರುವಾರ ಇದ್ದ್ರನು.
ಇಲ್ಲ ಇಲ್ಲ ಗುರುವರುವಾರ ಅರ್ಲ್ಲ ಯಾವಾಗಲೂ ತಿನ್ನಲ್ಲ ಬ್ರೋ ನನಗೆ ಆ್ಯಕ್ಚುಲಿ ಗುರುವಾರ ತಿನ್ನಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಒಂ ಸಲ ಎಕ್ಕ ಜೊತೆನೆೇ ತಿಂದಿದೀನಿ ಫಿಶ್ ಅಷ್ಟೇ ಮತ್ತೆ ಯಾವಾಗ್ಲೂ ಆಲ್ಮೋಸ್ಟ್ ಆಲ್ ತಿನ್ನಲ್ಲ.
ಹ್ಮ್
ಹ್ಮ್ ಇವತ್ತು ತಿನ್ನಕೆನುಮ ಇಂಟ್ರೆಸ್ಟ್ ಇಲ್ಲ. ತಿನ್ ತಿನ್ಬೇಕು ಅಂತ ಅನ್ಸಿದ್ರೆ ತಿಂತಿದ್ದೆ ಹಂಗೇನೀಲ್ಲ
ಹ್ಮ್
ಹ್ಮ್ ನೀವೇನನ್ ತಿಂದಿದ್ದೀರಾ ಊರಿಗೆ ಹೋಗಿ ಎಲ್ಲ.
ನನ್ನೇನು ದಿವ್ಸ ಬಾಯ ಆಡ್ಸಿದ್ದೆ ನಾನಂತೂ ಊರಲ್ಲಿ.
ಅದೇ ಆಡ್ಸಿದ್ದೀರಾ ಅದೇ ಏನನ್ ಆಡ್ಸಿದ್ದೀರಾ.
ಮನೆಯಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಮನೆಯಲ್ಲಿ ಏನು ಇತ್ತಿರ್ಲಿಲ್ಲ ಹೊರಗಡೆನೆ ತಿನ್
ಕೇಳಿಸತಿಲ್ಲ ನಿಮ್ಮ್ ವಯಸ್ಸ ಕೇಳಿಸತಿಲ್ಲ ಬ್ರೋ
ಹೊರಗಡೆ ಹೋಗಿದ್ವಿ.
ಹಾ
ಆ ಫ್ರೆಂಡ್ಸ್ ಎಲ್ಲ ಹೋಟಲ್ ಕ್
ಹಾ ಹಾ ಹೇಳಿ ಹೇಳಿ.
ಫ್ರೆಂಡ್ಸ್ ಎಲ್ಲ ಹೋಟೆಲ್ ಅಲ್ಲಿ ಡಾಬಾದಲ್ಲಿ. ಪನ್ನೀರು ಕಾಜು ಕುರ್ಮಾ ವೆಜ್ ಅಲ್ವಾ ವೆಜ್ಜೇ ತಿನ್ನೋದು ಅದು ನಾನ್ ವೆಜ್ ತಿನ್ನೋದೇ ಆಗಲ್ಲ ನಿಮಗೆ
ಅವ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ.
ಅವರು ತಿಂತಾರ ಬಟ್ ಕರಿತಾರ ನಾನ್ ಹೋಗಲ್ಲ.
ಹಾ ಅದು ಹಂಗೆ ಬಿಡಿ ಫಸ್ಟ್ ಇಿಂದ ಅಭ್ಯಾಸ ಇದ್ರೆ ತಿನ್ನಕ್ಕ ಆಗುತ್ತೆ. ಇವಾಗ ಬೇರೆ ಊರ ಎಲ್ಲದ್ ಇದ್ ತಿಂತಾರೆ ಆಕ್ಕಿ ಹಸು.
ಹ್ಮ್ ಹೌದು
ಬಿಟ್ ನಮಗೂ ಅಷ್ಟೇ. ಅಷ್ಟೆ ನನಗೆ ಮಟನ್ ಹಂಗೆ ತಿನ್ನಲ್ಲ ನಾನು ಓನ್ಲಿ ಚಿಕನ್ ಫಿಶು ತಿಂತಿದ್ದೀನಿ ಇವಾಗ ತಿನ್ನಲ್ಲ ಅದೇ ತರ ನಿಮಗೆ ಯಾವ್ದು ತಿನ್ನಲ್ಲಲ್ಲ ಅದಕೋಸ್ಕರ ನಿಮ್ಗೆ ಆತರ ಅದೇ ಫಸ್ಟ್ಂದ ನೀವು ತಿನ್ ಬಂದಿದ್ರೆ ನಿಮಗೂ ಸ್ವಲ್ಪ ಏನು ಅನಿಸಲ್ಲ. ಚಿಕ್ಕವ್ರ್ದಾಗೆ ತಿಂದ್ರೆ ಏನ್ ಅನ್ಸಲ್ಲ. ನೀವ್ ಕೇಳ್ತೀರಾ ನಿಮ್ಮ ಮನೇೆಯಲ್ಲಿ ಅಮೌಂಟು.
ಇಲ್ಲಿ ಕೇಳ್ತೀವಿ ಇವಾಗ ಬಿಟ್ಟಿದೀವಿ ಇದು ಆಪ್ ಇಂದ.
ಹೌದಾ ನಿಮ್ ಮನೇೆಯಲ್ಲಿ ಕೇಳಲ್
ನಿನ್ನೆ ಅದು ಟಿಕಲ್ ಬರಿಬೇಕಂತ ಹದಿನೈದುನೂರುಪಾಯ್ ಕೇಳಿದ್ರು ನಿನ್ನೆ ಹಾಕ್ದ್ವಿ ಹದಿನೈದುನೂರು ರೂಪಾಯಿ ಬಂದಿತ್ತಲ್ವ ಏ ಟೂ ತೌಸಂಡು.
ಹಾ
ಅಕೆ ನಿನ್ನೆ ಆರ್ಟಿಕಲ್ಕ್ ಬೇಕಂತಾ ಹದಿನೈದ್ನೂರು ಕೊಟ್ವಿ.
ಅದ್ರಲ್ಲೇ ಕೊಟ್ರಾ
ಅದರಲ್ಲೇ ಕೊಟ್ವು ಇಲ್ಲ ಅಂದ್ರೆ ಮನೆಗೆ ಹಚ್ಬೇಕಾಗಿತ್ತು ಫೋನು.
ನಾನ್ಗೆ ಹೊರಗಿಂದು ನನ್ಗೆ ತಿನ್ನಾ ಅದ್ರದ ನನ್ ಬಟ್ಟೆಗಾದ್ರೆ ನನ್ ಖರ್ಚು ನ ನ ನನ್ ಇವಾಗ ಅಮೌಂಟ್ ಇದ್ರೆ ನನ್ ಬಟ್ಟೆ ಅದ್ರಲ್ ಅದೇ ತಗೊನ್ ತಿನಿ ನನ್ ತಿನ್ನೋದಾದ್ರೆ ನಮ್ ಅಪ್ಪನ್ ಹತ್ರನೇ ಕೇಳದ್ ನಮ ನಮ್ಮ
ನಾವು ಇವಾಗ ಯದಕ್ಕಾದ್ರೆ ಇಲ್ಲ ಇಲ್ಲ ನ ನಮ್ ಕಡೆ ಹೆಂಗೊ ಇವಾಗ ನಾವ್ ಏನಾದ್ರು ತಿನ್ನಕೆ ಅಲ್ಲಿ ನಮ್ ಪರ್ಸನಲ್ ಅಮೌಂಟ್ಗ ಅಂತ ಯೂಸ್ ಮಾಡ್ಕೋತೀವಿ ಬಟ್ ಅಲ್ಲಿ ಏನಾನ ತಗೋಬೇಕಾಗಿ ಇಲ್ಲಿ ಯಾರಿಗೆನ ಆಗ್ಬೇಕಾಗಿತ್ ಅಂದ್ರ ಮನೆಗೆ ಹಚ್ಚೋದು. ಮನಾಗ ಹೆಚ್ಚಿಸಬಿಟ್ಟು ಅಮೌಂಟ್ ಹಾಕೊಂಡು ಹಾಕೋದು.
ಹ್ಮ್ ಸರಿ ಸರಿ ಮ ನನ್ಗೆ ಬಟ್ಟೆಗ್ ಮಾತ್ರ ನಂದಿ ಮಾಡ್ತೀನಿ ತಿನ್ನಕೆಲ್ಲ ನಮ್ ಅಣ್ಣಾರ್ದೇ. ನಮ್ಮಪ್ಪ ನಮ್ಮ ಅಣ್ಣ ಯಾರನಾದ್ರು ಕೇಳ್ತೀನಿ.
ಹಾ ಹೌದಾ
ಹಾ ಸರಿ ಬ್ರೋ ಆಯ್ತು.
ಪ ಇಲ್ಲಿ ಗಾಳಿ ಜಾಸ್ತಿ ಇದೆ ಮತ್ತೆ ಆಮೇಲೆ ಮಾಡ್ತ್ನ್ ನಾನು. ಹ್ಮ್